ಏನ್ ಮಾಡ್ತಿದ್ದೆಬ್ರು
ಏನಿಲ್ಲ ಒಬ್ರು ಓದ್ತಿದ್ದ
ಹೌದಾ ನು
ಹ್ಮ ಆಯ್ತು ಬ್ರಾ ನಿಂದು ಬ್ರಾ
ನಂದು ಆಯ್ತುಬ್ರು ಮತ್ತೆನ್ ಸಂಸರಬ್ರು ಏನ್ ಮಾಡ್ತಿದ್ದೆ
ಓದ್ತಿದ್ದೆಬ್ರೋ
ಹೌದಾ
ಹ ನೀನ್ೇನ್ ಮಾಡ್ತಿದ್ದೆ ಬರ
ಏನಿಲ್ಲಬ್್ರರು ಊರಾಗಿದ್ನಲ್ಲಾ ಇನ್ನೇನು ಇವತ್ ಬಂದೆ ಊರಿಗೆ
ಹುರ್ಗ ಹೋಗಿದ್ಯಾ
ಹ್ರ
ಅ
ಜಸ್ಟ್ ಇವತ್ತು ಬೆಳಿಗ್ಗೆ ಹೋದೆೇ ಬ್ರೋ
ಹಾ
ಹಾ ನೀನು ಒಬರು
ನಂದಾ
ಹಾ ನಂಗ ಊರಲ್ಲಿಲ್ಲಿೈತೆ ಹೆಂಗ ಬ್ರೋ
ಊರಲಿಲ್ಲ
ಹೌದಾ
ಹ್ಮ್
ಮತ್ತೆ ಅಲ್ಲೆಲ್ಲಾ ಹೆಂಗ ಇರ್ತೇ ಬರುೋ
ಏನ್ರು ಊಟ ಮಾಡೋದು ಎದ ಮಲ್ಕಳದು ಎ ಒದಡದು ಓದದು
ಮತ್ತಲೇ ಟಿಫನ್ ಏನೋ ಸರಿ ಆಗ್ತಿಲ್ಲ ನಿಂಗೆ ಅಂತ ಹೇಳಿದ್ದೆ
ಹ್ಮ್
ಹ್ಮ್ ಅದಕ್ಕೆಪ
ನಾನ್ ಹೇಳಿದ್ನ
ಅದೇ ಬ್ರ ಮೊೆ ಕಳಲ್ ಮಾತಾಡಿದಾಗ ಊಟ ಸರಿಯಾಗಲ್ಲ ಊರಿಗೆ ಯಾವಾಗ್ ಬರ್ತ
ಐ ಯ್ ಯೂರ್ ಮಾಡಡ ಊಟ್ಟ ಊಟ ನಾನನ್ ಜೇಲಲ್ಲೇ ಕುತ್ಕೊಂಡು ತಿನ್ನೋದು ಎಷ್ಟೋ ವಾಸಿ ಅನ್ಸುತ್ತೆ
ಹಾ ಸರಿರಲ್ಲ ಬ್ರಲ್ ಪಿಜಜಾಗಲ್ಲ
ಅಯ್ಯೋ ಕೇಳ್ತಯಾ ಕಣ್ಣೀರ್ ಬರುತ್ತೆ ಯಾವಾಗ ಮನೆಗೆ ಹೋಗ್ಬೇಕು ಅನ್ಸುತ್ತೆ
ಹಾ
ಒಂದ್ ದಿವ್ ಉಪ್ಪು ಜಾಸ್ತಿ ಇದ್ರೆ ಇನ್ನೊಂದ್ ದಿವಸ ಕಮ್ಮಿ ಇರುತ್ತೆ ಯಾಕೆ ಅಂತ ಕೇಳಿದ್ರೆ ಬ್ಯಾಲೆನ್ಸ್ ಮಾಡಕಂತಾರೆ ಇನ್ನ ಏನ್ ಹೇಳಲಿ ಅಂತ ಅವ್ರಿಗೆ
ಹಾ
ಹಾ ಒಂದ್ ದಿವಸ ಖಾರ ಕಮ್ಮಿ ಇದ್ರೆ ಖಾರ ಕಮ್ಮಿ ಇದೆ ಅಂದ್ರೆ ನೆಕ್ಸ್ಟ್ ದಿವಸ ಖಾರ ಜಾಸ್ತಿ ಜಾಸ್ತಿ ಆಗ್ತಾನೆ ಅದ್ರ ಆ ಹೇಳ ಬದ್ಲು ತಿನ್ನ ಬಾಯಿ ಮುಸ್ಕೊಂಡು ತಿನ್ನೋದ ಎಷ್ಟೋ ವಾಸಿ ಅನ್ಸ್ಬಿಡತ್ತಪ್ಪಾ
ಹ್ಮ
ಹ್ಮ್.
ಮತ್ತ ಯಾವಾಗ ಬರ್ತೀಯಾ ಬ್ರೋ ಊರಿಗೆ.
ಊರಿ ಗೆ ಈಗ. ಸೇಮ್ ಗೋಳ ಆದ ಮೇಲ ಏನಕ ಬರೋದು ಹ್ಮ್ಮ್.
ಎನ್ ಇಲ್ಲ.
ಹ್ಮ.
ಪ್ರಿಪರೇಷನ್ ಎಲ್ಲ ಹೆಂಗ ನಡಿತಯ್ತೀ ಎಕ್ಸಾಮಗೆ.
ಪರವಾಗಿಲ್ಲ ಬ್ರೋ ಏನೋ ನಡೀತಿದೆ ದೇವರ ದಯದಿಂದ. ಹ್ಮ್ ಈ ಸತಿ ಪಾಸ್ ಆಗ್ಬೇಕು.
ಹೌದಾ ಓಕೆ ಬ್ರೋ ಒಮ್ಮೀ ಆಗಿ ಬ್ರೋ. ಬ್ರೋ ಹೆಂಗ ಬ್ರೋ ನಿನ್ ಟೈಮ್ ಟೇಬಲ್ ಎಲ್ಲ ಹೆಂಗ ಸೆಟ್ ಮಾಡ್ಕೊಂಡಿಯ ಬ್ರೋ ಅಲ್ಲಿ.
ಏನ್ ಬ್ರೋ ಬೆಳಿಗ್ಗೆ ನಾಲ್ಕವರೆಗೆ ಎದ ಏಳೋದು.
ಹ್ಮ.
ಟೀ ಕುಡಿಯೋದಾ.
ಹ್ಮ್.
ಆಮೇಲೆ ಕಾಫಿ ಕುಡ್ದಿದ ಆದ್ಮೇಲೆ.
ಹ್ಮ.
ಹಾ ಓದಕೋಣ ಕುೂತ್ಕೊಣದು.
ಹ್ಮ್.
ಆಮೇಲ್ ಮತ್ತೆ ನಾಷ್ಟಕ್ ರೆಡಿ ಆದಾಗ ಸ್ನಾನ ಮಾಡಿ. ನಾಷ್ಟ ಮಾಡಿ ಮತ್ತೆ ಮೇಲೆ. ಬಂದಿ ಆ ಓದ್ಕೊತೀನಿ ನ್ಯೂಸ್ ಪೇಪರ್ ಓದ್ತೀನಿ.
ಹ್ಮ್.
ಕ್ಲಾಸ್ ಸಿಗ ಟೈಮ್ ಆಗುತ್ತೆ ಕ್ಲಾಸ್ ಸಿ ಗ ಹೊಡ್ತೀನನೆ ಕ್ಲಾಸ್ಲ್ಲಿ ಕುೂತ್ಕೊಂಡು ಓದ. ತಾ ಇರ್ತೀನಿ ಸರ್ ಬಂದಾಗ ಓ ಓದ. ತ್ತ ಅವರು ಹೇಳ್ಕೊಡೋದನ್ನ ಕೇಳಸ್ಕೊತೀನಿ ಆಮೇಲ್ . ಮತ್ತೆ ಹ. ಹ ಹ ಸರ್ ದು ಮುಗಿದ್ಮೇಲೆ ಊಟಕ್ಕ ಹೋಗ್ತೀನಿ. ಊಟಕ್ಕ ಬರ್ತೇನಿ ಪಿ ಜಿ ಗೆ.
ಬ್ರೋ ಹ ನೋಟ್ಸ್ ಏನ್ ಮಾಡ್ಕೋಳಲ್ಲ ಬ್ರೋ ಅಲ್ಲಿ ಕ್ಲಾಸ್ ಟೈಮ್ ಅಲ್ಲಿ.
ಕ್ಲಾಸ್ ಟೈಮಲ್ಲಿ ಮಾಡ್ತೀನಲ್ಲ ನೋಟ್ಸು.
ಹೌದಾ ಅವ್ರ ಹೆಂಗಗೆ ಡಿಕ್ಟೇಟ್ ಮಾಡ್ತಾರ ಇಲ್ವಾ ಅವ್ರು ಹೇಳ್ಕೊಂಡೋಗ ಅನೇ ಪಾಠ ಮಾಡ್ಬೇಕಂದ ನೀವ ಹಂಗೆ. ನಿಮ್ ಇಚೆ ನೀನ ಮಾಡ್ಕೊಂಬಬೇಕ ನೋಡ್ಸಿ ಹೆಂಗೆ ಬ್ರೋ.
ಅವರು ಡಿಕ್ಟೆಟ್ ಮಾಡದ್ ಮಾಡ್ತಾರೆ ನಾವು ಬರ್ಯೋದ್ ನಮ್ಮ ಮೇಲ್ ಬಿಟ್ಟಿದ್ದು.
ಹೌದ . ಮತ್ತೆ ಬ್ರೋ ಊಟ.
ಊಟ ಅದೇ ಹೋಗ್ಬೇಕು ಪಿ ಜಿ ಗೆ ಏನು ಮಾಡೊರ ಇದದೇನ ಬಾಳೊ.
ನಾನು ಇವತ್ತಿನ ಊರಿಗೆ ಬಂದನಾ ಒಂಥ ಊರಿಗೆ ಬಂದ ತಕ್ಷಣ. ಬ್ರೋ ಹೆಂಗಿ ಇರುತ್ತ ಅಂದ್ರೆ ಒಂಥರ. ಫುಲ್ಲು ಕಾಮ ಫೀಲ್ ಆಗತ್ತೆ ಬ್ರೋ ಸಿಟಿ ಅಲ್ಲಿ ಇರೋಕ್ಕಿಂತ. ಹ ಊರಿ ಬಂತ ಅಂದ್ರೆ ನಮ್ದು ಸಿಟಿ ನೆ ಬ್ರೋ ಆ ಮತ್ತೆ ಏನಂದ್ರೆ ಅಲ್ಲ ಇದ್ರೆ ಫುಲ್ ಟ್ರಾಫಿಕ್ ಅದು ಇದು. ಯಾಕ್ ಒಂತರ ಇದು ಬ್ರೋ ಜಾಸ್ತಿ ಬಿಸ್. ಈ ಕಡೆ ಸೈಡೆಲ್ಲ ಮರಗಳೆಲ್ಲ ಇರ್ತಾವ ಗಾಳಿ ತಂಪು ಗಾಳಿ ಎಲ್ಲಾ. ಚಲೋ ವಾತಾವರಣನೇ ಬೇರೆ ತರ ಬ್ರೋ.
ಹ್ಮ್ ಹ್ಮ್ . ಊರ ಅಲ್ಲಿ ಇರೋದ ನೆಮ್ಮದಿಯ ಮಾರಾಯ. ಈ ಬೆಂಗ್ಗಳೂರಲ್ಲಿ ಎಂತದ್ದು ಇಲ್ಲ ಹ. ಆ ಊರಲ್ಲಿ.
ಹಾ
ಊರ ಊರಲ್ಲಿ ಬೆಳಗ್ಗೆ ಎದ್ದಿ ನಾಷ್ಟ ಮಾಡಿ ಹರಾ ಅಮ್ಮಗೆ ಒ ಆಾಡ್ಕೊಂಡು ಅವನ ಜೊತೆ ಇವನ್ ಜೊತೆ ಆಟ ಆಡ್ಕೊಂಡ ಇರೋದು ಎಷ್ಟೋ ವಾಸೆ ಇಲ್ಲಿ ಯಾವ ಅ ಜೇರ್ಲಾಲ್ ಕಟ್ಟದಂಗೆ ಹ
ಹ
ಹ್ಮ ಕಟ್ಟಿ ನಮ್ನ ಇ ಬಿಟ್ಟಂಗ ಇದೆ ಹೊರಗೆ ಹೋದರುನು ಬತ್ಕಂಗ ಅನ್ಸ್ತಿಲ್ಲ ಒಳಗಿದ್ರುನು ಬತ್ಕದಂಗ ಅನ್ಸ್ತಿಲ್ಲ ಈ ಸುಮ್ನೆ ಹೆಸರುಗ್ ಮಾತ್ರ ಉಸಲಾಡ್ತಿದ್ದೀರಿ ತಿಂತಾ ಇದಾರೆ ಹಾ
ಅದೇ ಬ್ರೋ ಒಂದ್ ಸತಿ ಲೈಫ್ ಸೆಟಲ್ ಆದ್ರೆ ಚೆನ್ನ್ಲ್ಲ ಬ್ರೋ ಈಗ ನೀನು ಎಕ್ಸಾಮ್ ಏನಾದ್ರು ಕ್ಲಿಯರ್ ಮಾಡ ಅ್ರೆ ಮುಗ
ಜೋ ಯ ಎನ್ ಲೈಫ ಸೆಟ್ ಮ್ರ ನೀನ್ ಸೆಟಲ್ ಆದರು ಸಟಲ್ ಆದಂಗ ಅನ್ಸರ್ಲ್ಲ
ಹ್ಮ್ ಅದು ಅನ್ಸತಿ ಒಂದ್ ಕಡೆ ಹೆಂಗ್ ಅನ್ಸುತ್ತೆ ಒಬ್ರು ಹೋಗಬಬ್ರಿ ಅರ್ಜಸ್ಒಬ್ ಮುಗಿ ಚೆನ್ನಾಗಿರು ಲೈಫ್ ಒಳ್ಳೆ ಒಂದ್ ಜಾಬಿಗೆ ಹೋಗು ಲೈಫ್ ಹೆಂಗಿರುತ್ತೆ ಅಂತ ನೀನಿಗೆ ಗೊತ್ತಾಗುತ್ತೆ ಅವತು ಹ
ನನ್ಗಿಲ್ಲಿ ಒಬ್ಬ ದೋಸ್ತ ಇದ್ದಾನೆ ಕ್ಲಾಸ್ಗ್ ಬರ್ತಾನೆ ಆಯ್ತಾ ಫೋನ್ ನೋಡ್ಕೊಂಡ್ ಕುತ್ಕೊತಾನೆ ಆಯ್ತಾ ಆಮೇಲೆ ಫೋನ್ ನೋಡ್ತಾ ನೋಡ್ತಾ ಮಲ್ಕೊಂಡ್ ಬಿಡ್ತಾನೆ ಇಲ್ಲ ಎದ್ದಿ ಯಾರ ಡಿಸ್ಟರ್ಬ್ ಮಾಡ್ತಾನೆ ಯಗರ್ಸ್ ಹೊಡಿಬೇಕಂತ ಮತ್ತೆ ಬಟ್ ಏನ್ ಮಾಡಣ ಫ್ರೆಂಡ್ ಅಲ್ವಾ ಸುಮ್ಮ್ನೆ ಆಗ್ಬಿಡ್ತೀನಿ ಆಮೇಲೆ ಹ್ಮ್ ಆಮೇಲೆ ಮಾತಗ್ ಮುಂಚೆ ಮಾತ್ರ ತಲೆೆ ತಿಂತಾನೆ ಅಯ್ಯೋ ಏನ್ ಹಿಂಮ್ಸೆ ಗೊತ್ತಾ ಅಯ್ಯಪ್ಪ ಬಂದು ಹ ವಾರ ಬಂದ್ಮೇಲೆ ಊರ್ ಓಡೋಹೋಗ್ತಾನೆ
ಹಾ
ಅದೇನು ಇಲ್ಲ ಆಮೇಲೆ ಕೇಳಿದ್ರೆ ಓನ್ ನಮ್ದ ಆ ಬಿಸ್ನೆಸ್ ಇದೆ ಈ ಬಿಸ್ನೆಸ್ ಇದೆ ಅಂತಾನೆ ಆಮೇಲೆ ಮತ್ತೆ ಇ ಮ ಇನ್ನೇನು ಕಿಲ್ ಬಂದಿದೆ ಅಂದರೆ ನಾನು ಆ ಪಾಸ್ ಆಗಲೇಬೇಕು ಎಕ್ಸಾಮು ನಮ್ಮ ಊರಲ್ಲ ನಾನೊಂದ ಗೊತ್ತಿರ್ಬೇಕು ಅಂತ ನೀನು ಹಿಗೆ ನಡ್ಕೊಂಡು ಹೋಗ್ತಿದ್ರೆ ಪಾಸ್ ಆಗಲ್ಲ ಅಂದರೆ ಡೆ ಮಾತಗೆ ಮುಂಚೆ ಡೆಲ್ಲಿಗೆ ಹೋಗ್ತೀನಿ ಇಲ್ಲ ಹೈದ್ರಾಬಾದ್ಗೆ ಹೋಗ್ತೀನಿ ಹ್ಮ್ ಹಿಂಗೆಲ್ಲಾ ಹೇಳ್ತಾರೆ ಏನ್ ಮಾಡಣಂತ ಜನಗಳ ಜೊತೆ ನಿಮ್ಮ ಅಭಿಪ್ರಾಯ ಏನ್ ಬ್ರೋ ಈ ಇಂತ ಜನ ಮೇಲೆ
ಹ್ಮ ಅದ್ರ ಬಗ್ಗೆ ತಕಷ್ಟ ಒಂದ್ ಬಿಡಿ ಬೇರೆ ಹೇಳ್ತಾರೆ ಮೇ ಊರಿಗೆಗೆ ಬಿ ನಾ ಫುಲ್ ಕಾಮ್ ಬಿಡ ಹ
ಅಲ್ಲಾ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಿದ್ದೀನಿ
ಬ್ರೋ ಅವ್ರಿಗೆ ಏನ್ ಮೈಂಡ್ ಸೆಟ್ ಇರುತ್ತೆ ಅದ್ರ ಮೇಲ್ತಾ ಬ ಎಲ್ಲ್ ಅ ಬಗ್ಗೆ ನಾವ್ ಹೇಳಕ್ ಆಗಲ್ಲ ಕರೆಕ್ಟಾ
ಮೈಂಡ್ ಸೆಟ್ ಬ್ರೋ ಹಾ
ಬ್ರೋ ಅವ್ರಿಗೆ ಯಾವ ಟೈಮ್ ಓದ್ಬೇಕು ಆ ಟೈಮ್ ಓದ್ತಾರ ಬ್ರೋ ಹೇಳಕ್ಕ ಆಗಲ್ಲ ಅವ್ರು ಹ ಹಂಗೆ ಹೇಳ್ತರಿ ಮುಂದೆ ಆದ್ರೆ ಹಿಂದಿದ ನೈಟ್ ಹೊತ್ತು ಸ್ಟಡಿ ಮಾಡ್ತಿರ್ತಾರೆ ಅಥವಾ ಬೇರೆ ಟೈಮಲಿ
ಬರ ಅವನ್ ಅವನ್ ಕಣ್ಣು ನೋಡಿದ್ರೆ ಮೂರ ಹೊತ್ತು ಮಲಗು ಮಂಚ
ಅರೋಗೆರಲ್ಲ ಬರೋ ನೀನು ನೀನು ಸಂದೆ ಹಳ್ತೇರರ ಬಿಡುಬ್ರ ಹೋಗ್ಲಿ ಏನ್ ಮಾಡ್ತಿದ್ದ ಬ್ರೋ
ಓದ್ತ್ದೆ
ಹೌದಾ ನಾನ್ ಬೇರೆ ಇವಾಗ ಊರಾಗಿದ್ದ ಇ ಯಾವಾಗ ಬರ ನ ತೋಟಕ್ಕೆ ಹೋಗಿ ಊಟ ಕೊಟ್ಬಿಡ್ಬೇಕು ಸ್ವಲ್ಪ ಕುಲರ್ ಬರೆ ಇದ್ದಾ
ಹಾ ಏನ್ ಊಟ
ಯ ಅನ್ನಸಾರ್ ಒಬ್ರು ಅವ್ರಿಗೆ ಮೊದ್ಲೆ ಅಂದ್ರೆ ಈಗ ತೋಟದಲ್ಲಿ ಕೆಲ್ಸ ಮಾಡ್ತಾರಲ್ಲ ಸ್ವಲ್ಪ ಜನ ಕೊಟ್ ಬಿಡ್ಬ ಅದಕೆ ನಮ್ಮ ಅಪ್ಪಾಜಿ ಕೊಟ್ ಬಂದಿತ್ತ ಆದಕ್ ಹಂಗೆ ಹೋಗ್ತಿದ್ನಲ್ಲಾ ಅದಕ್ಕೆ ಫೋನ್ ಮಾಡ್ಕೊಂಡು ಮಾತಾಡ್ತಾನ ಅಂತ ಮಾಡ್ದವ್ರ ಅವನ್ ಜಾಸ್ತಿ
ನಮ ತೋಟಕ್ಕೂ ಬಂದ್ ಕೊಟ್ಟೋಗೋ
ಹ್ಮ್ ಬ್ರೋ ಅಂದ್ರೆ ನಿಮ ನಿಮ್ ತೋಟ ಬರಂತ ಬರು ಒಂದ ದಿವ್ಸ ಬರ್ತೇನ ಬಂದಬಿಟ್ಟು ಒಂದ್ ದ್ಸ ಊಟಲ್ ಮಾಡ್ಕೊಂಡಿದ್ದು ಒಂದ ದಿವಸ
ಹ ನೀನ್ ಬರ್ತೀನಿ ಬರ್ತೀನಿ ಅನ್ಬಿಟ್ಟು ಒಟ್ಟು ಒಂದು ವರ್ಷ ಕಾಲ ಕಾಲಕಳದಪ್ಪು
ಇಲ್ಲ ಬ್ರೋ ಈ ಸಾಲಿ ಬರ್ತೀವಿ ನೋಡ ಬ್ರ ನಾನು ಹ್ಮ್ ಏನ್ ಹಾಕೀರಾಬ್ರ ನೀವು ನೀವೇನ ಹಕೀರಾ ತೋಟದಲ್ಲಿ
ನಾನ
ನೀವ್ ಏನ್ ಹಾಕೀರ ತೋಟದಲ್ಲಿ
ಚೆಪೆ ಕಾಯ್ ಮಾವನ್ ಕಾಯ
ಹ್ಮ ನಮ್ದ್ ಅಡ್ಕ ಹೋಯ್ತವ್ರ ಅಡ್ಕೆತಿಂಗು
ಹಾ ಹಾ
ಹ್ಮ್
ನನ್ನ ನನ್ನ ದೋಸ್ತನಿಗೂ ಅಡಿಕೆ ತೋಟನೇ ಇರೋದು
ಹಾ
ಆ ಯಾವ ಊರು ಯಾವ್ದೋ ಊರು ಹೇಳ ಹೆಸರು ಹೇಳ ಇಪ್ಪೋ ನಾವುಕ ಬರ್ತಿರ್ಲ ಎಲ್ಲಿ ಅಡಕೆ ತೋಟ ಜಾಸ್ತಿ ಬೆಳಿಯಾಗ
ಆ ಕಡೆ ಚೈಟ್ ಬರತಾರ ಬೋ ಅಂದ್ರೆ ಈಗ ನಾವು ಬಿಳದಿವವಲ್ಲ ಬ್ರೋ ನಮ್ದೊಂದು ಸಿಕ್ಸ್ ಟು ಸೆವೆನ್ ತ ತೋಟಾ ಆಯ್ತಾ ಬಿಟ್ರೆ ತೆಂಗಿ ಮರನ್ ಆಯ್ತಾ ಆ ಮಧ್ಯದಲ್ಲಿ ಹೆಂಗಿದ್ರು ಇದು ತೋಟದ ಮನೇನ ಕಟ್ಸತೀವಿ ಅಂದ್ರೆ ಅಲ್ಲಿ ಏನ ಸ್ಟಾಕ್ ಎಲ್ಲ ಮಾಡಕಿಲ್ಲಲ್ಲ ಅಂದ್ರೆ ಅಡಿಕೆದಾಗಗ್ಲಿ ಅದ್ರದೇ ಆಗ್ಲಿ ಹ ಈಗ ಬೇರೆ ಮೊದ್ಲೆೇ ಈಗ ಕೆಲ್ಸದವರು ಬಂದಾರ ಅವ್ರಿಗೆ ಊಟ ಕೊಟ್ಟ ಬರ್ತೀವಾ ಮತ್ತೆ ಮೂಂದಂಟ ತಿಂಗಳಿಂದ ಆ ಸ್ಟಾರ್ಟ್ ಆಗ್ತ ಕೆಲಸ ಬೀಳುತ್ತೆ ಮ ಆಗಲ್ಲ ಬ್ರ ಹಾಗ ಆ ದಿಸ್ಸಾನೂ ಹೋಗ್ತಿರ್ಬಕ್ ತೋಟಕ್ಕೆ ಬೆಳಿಗ್ಗೆ ಹೊತ್ತು ಒಂದ ಒಂಬತ್ತುವರೆ ಹತ್ ಗಂಟೆಂಗ ಹೋದ್ರೆ ಬರ್ರ ರತ್ರಿ ಐದು ಗಂಟೆ ಹಂಗೆ ಇಬ್ರು ಏನಕಂದ್ರೆ ಈಗ ಅಹ್ ಅಡಿಕೆ ಸೀಸನ್ ಸ್ಟಾರ್ಟ್ ಆ್ರ ನಿಂಗೆ ಗೊತ್ತು ಹೆಂಗಿರುತ್ತ ಅಂತ ಹಗ ಫ್ರೆಂಡಂದು ಅಡಿಕೆ ಬಿಸ್ನೆಸ್ ಐತೆ ಅಂದ್ಯಾಾ ಹಂಗ ನೀ ನೋಡ್ಕೊಂಡಿರ್ತ ಅಲ್ ಹೋಗಿ ಹೆಂಗಿರುತ್ತೆ ಅಂದ್ರೆ ಈಗ ಫಸ್ಟ್ ಹೇ ಲ್ಸ್ಂದ್ಮೇಲೆ ಅದನ್ನ ಬೇಯಿಸ್ಬೇಕು ಆಮೇಲೆ ಅದನ್ನ ಒಣಗಿಸ್ಬೇಕು ಒಣಗಸಿದ್ಮೇಲೆ ಸ್ಟಾಪ್ ಮಾಡಿಡ್ಬೇಕು ಬಾರ್ ಇತ್ಲಾನ ಒಬ್ರು ಈಗ ಹಂಗಾಗಿ ಈಗ ನನ್ ಬೆಳಿಗ್ಗೆ ತಕ್ಷಣ ಮನೇಲಿ ಪೂಜೆನ ನಾನೇ ಮಾಡ್ಬೇಕಾ ನಾನ ಇಲ್ಲ ಅಂದಾಗ ನಮ್ಮ ಅಪ್ಪಾಜಿ ಮಾಡುತ್ತೆ ನಾನ ಇದ ತಗಂತು ನನಗ್ ಮಾಡಕ್ ಬಿಟ್ಟ ಹೋಗುತ್ತೆ ಆಯ್ತಾ ಈಗ ಅದಿಕ ಮಾಡ್ಬಿಟ್ಟ ಆಮೇಲೆ ಸ್ವಲ್ಪ ಫೀ ಆಗಿದ್ದ ಇವಾಗ ಬೇರೆ ಊಟ ಕೊಟ್ಟು ಬಂದಿತೆ ಕೊಟ್ಬಟ್ಟು ಆಮೇಲೆ ನೀರ್ ಹಾಕೊಂಡ್ಂಬರ್ಬೇಕು ಆಮೇಲೆ ಸ್ವಲ್ಪ ಫ್ರೀ ಹಾಕ್ತೀನಿ ಅಷ್ಟೇ ಬೋ ಅದಾದ್ಮೇಲೆ ಸಂಜೆ ಮೇಲೆ ಎಲ್ಲಾರು ಹೋಗೋದವಲ್ಲ ಊರಲ್ಲಿ ಇರ್ತೀವಲ್ಲಾ ಸ್ವಲ್ಪ ಗೇಮ್ಸ್ ಗೇಮ್ಸ್ ಆಟಾಡ್ಕೊಂಬಾರೋದ ಅಷ್ಟೇ ಹ್ಮ್ ಕ್ರಿಕೆಟ್ ಆಡ್ತಾರೆ ನಮ್ ಏರಿಯಾ ಸೈಡ್ಲ್ಲಿ ಹೋಗಿ ಕ್ರಿಕೆಟ್ ಆಡ್ಕೊಂಡ್ಂಬರ್ತೀನಿ
ಕ್ರಿಕೆಟ್ ಆಡ್ತಿಯನು
ಹ್ಮ್ ಬ್ರೋ ಚೆನ್ನಾಗ್ ಎಂಜಾಯ್ಮೆಂಟ್ ಇರ್ತೇ್ರೋ ಊರ್ ನೋ ನಿಂಗೆ ಗೊತ್ತಲ್ಲಾ ಹಿಂಗೆ ಏನು ಅಂತೆಲ್ಲ
ನಿಂಗ ಬ್ಯಾಟ್ ಅಂದ್ರೆ ಹಿಡಿಯಕ್ ಬರುತ್ತೇನಾ
ಹ್ಮ ನ ಅಡ್ಕ ಬ್ರೋ ಅವ್ ಚೆನ್ನಾಗ ಆಡ್ತಿ ಸರಿ ಬ್ರೋ ಮೊದಲ ಟೈಮ್ ಆತೈತೆ ಹೋಗ್ಬರ್ತತಿಿ ನನ್ ಕಾಲ್ ಮಾಡತಿನಿ ತಗ ಬ್ರೋ ಫ್ರೀ ಇದ್ದಾಗ
ಹ್ಮ ಸರಿ
ಬೈ ಬ್ರೋ
ಆಯ್ತು ಬಾಯ್ ಬಾಯ್ ಹ